ಹಲೋ
ಓ ಏನ್ ನ್ದಪ್ಪಾ ರಫಿ
ಎನಿಲ್ ನೋಡಪ್ಪ
ನ್ ಕಾಲೇಜ್ಗೆ ಹೋಗಿದ್ದಾನ
ಈಗ ಒಂಟ್ ನೋಡಪಾ ಕಾಲೇಜ್ ದಗ ಒಂಟ ನೋಡ
ಈಗ ಒಂಟಿದ
ಹಾ ಈಗ ಒ ನೋಡ್ ಕ ಮತ್ತೆನ್ಾಡ್ದಪ್ಪ
ಏನಲ್ಲ ನಾ ಹಗಳ ಬಂದಿ ಪಕ್ಕೆ ಪೂರ ನಚ್ಚಿದ ಮೆ ಮಳೆ ಬಾರ ಕೂತ್ ನಮ್ ಕಡೆಗೆ
ಹಾ
ಹವಾಗಾರ ಮಾಡಿದ್ದೆ
ಹೌದನಾ ಅದೇನು ಗೊಬ್ಬ್ರ ಅದೇನು ಗೊಬ್ಬ್ರ ಸಿಗ ಗೊಬ್ಬರ ಏನು ಸಿಗೋಲ್ದಂತಲ್ಲ
ಸಿಗಾವಲ್ತ ಗೊಬ್ರ ಬದ್ ಮಾಡೋಡದನ ಎಲ್ಲನ
ಅದೇ ನಮ್ದ ಫ್ರೆಂಡ್ ಒಬ್ಬವನ್ದ ಗೊಬ್ಬ್ರದಂಗಡವನೇ ನಮ ಫ್ರಂಡ್ ಒಬ್ಬನ್ ಗೊಬ್ರಾಡ್ತ ಗೊಬ್ಬರದಂಗ ದವ್ನ ಇದ್ದ ಅದೇ ಬೇಕಾದ್ರೆ ಏಳಮ್ಮ ಮತ್ತೆ
ಅದೇ ಬೇ ಕಾಮ ಆಯ್ತ ಸ್ವಲ್ಪ ಹೇಳ
ಎಷ್ಟು ಚಲ ಬೇಕಾಗುತ್ತೆ ಹೇಳು ಎಷ್ಟು ಜಲ ಬೇಕಾಗುತ್ತೆ
ನನಗ ಒಂದ ಆತ್ತು ಹಚ್ಚಲ್ಲ
ಹತ್ತು ಚಲನಾ ಹ ಸರಿತ ಆದ್ರೆ ಅವನ್ ತ ಗೊಬ್ಬರದ ಎಣ್ಣೆ ಅ ಎಲ್ಲ ಸಿಗುತ್ತೆ ಎಣ್ಣೆ ಕೂಡ ತಗೋಬೇಕಾಗುತ್ತೆ ನೋಡ
ಹಾ ತಗಾಮ್ ತಗ್ ಅದಕ್ಕೆನಾನ
ಹಾಂ ಅದೇ ಎಲ್ ನೋಡಣ ಎಣ್ಣೆ ಪ್ಯಾಕೆಟ್ ತೊಗೊಳೋಣ
ಹಾ ಮತ್ತೆ ಅದೇ ಗದ ಗೆ ಗದ್ದಿಗೆ ಬೇಕಾಗಿತು ಅದಿದ ಆ ಕಾಲ ಗದ್ದಿಗೆ ಒಂದಿಸಬೇಕಾಯ್ತು
ಹಾಂ ಹಂ
ಅವವು ಗದ್ದುಗಳುಳ ಮಾಡ್ಕೊಂಡು ವರ್ಷ ಗದ್ದು ಒಂದ ಹತ್ಪ್ಪತ್ತಕಿರ ಗದ್ದುಗಳ ಹ ಗ್ದಗ ಒಂದು ಇಪ್ಪತ್ತು ಪಾತು ಚ್ಚೆಲ್ಲ ಬೇ ನೋಡಿ ಕಡಾಕಿ ಪಚ್ಚೆಲ್ ನೋಡ್ತಾ ಇಲ್ಲ ನಾ ಕದ್ರಿ
ಆಯ್ತಾ ಆಗ ಹೇಳೋಣ ನೋಡಮ್ಮ ಏನಂತಾನ ತಗ ಎಣ್ಣೆ ಪಣ್ಣ ಎಲ್ಲ ಹಂಬಲೆ ಸಿಗುತ್ತೆ ಬೀಜ ಸಂಪಿಗೆ ಹಂಬಲಿ ಸಿಗುತ್ತೆ
ಅಲ್ಲ ಬೀಜನ್ ಬೆಲ್ಟ್ ಹಾಕಿ ಬೀಜಾಕ್ ಆಗ್ತೀನಿ ಬಿಡೋ ಈಗ ಇವಾಗ ಬಂದಲ್ಲಾ ಗದ್ದಿ ಬಂದ ನನಗೆ ಪಫಸ್ಟ್ ಗದ್ದಿಗಳು ಬೇಕದ ಗೊಬ್ರ ಎಲ್ಲ ಹ್ಮ
ಹಾ ಆಯ್ತ ತಗ ಹೇಳ ನೋಡಮ್ಮ ಗದ್ದಿಗೆಲ್ಲ ಇವತ್ ತಗ ನೋಡಮ್ಮ ಏನ ಅಂತ ಕೇಳಿ ಹೇಳ್ತೇನೆ
ಹಾ
ಹಾ ಹಾ
ಈ ಗದ್ದಗ್ ಬೇಕ್ರ ಅದಕ್ಕೆ ಸ್ವಲ್ಪ ಗದ್ದಿಗೊಳಗೆ ಇದು ಮಾಡಿದ್ರೆ ಆಯ್ತಂತ ಆಾ
ವ ವ
ಅಲೋ ಅ ಗದ್ದಿಗ್ ಬೇಕ ಗೊಬ್ಬ ಅ್ರ ಗದ್ದಗಿಗೆ ಇ ಮಾಡ್ರ ಆಯತಂತ ಈ ಬಂದವ ಬೇಜಾನ್ ಶಶಿ ಮೇಡಂ ಬಂದ ಅಚ್ಚ ಕುಂತಾರ ಆತ
ಹಾ ಹೌದಾ ಹ ಆಯ್ತು ತಗೋ ಸರಿ ಅಷ್ಟೇ ಮಾಡು ಗದ್ದಿಗ
ಹಾ ಅದೇ ಅದಕ್ಕೆ ಸ್ವಲ್ಪ ಉಟ
ಹಾಂ ಅಷ್ಟೇ ಮಾಡೋ
ಹ್ಮ ಸರಿ ಅಣ್ಣ ಎಲ್ಲಾನು ಒಂಟಿದ್ಯ ಇಲ್ಲ
ಹಾ ಹಾ ಹಾ
ಹ್ಮ
ಮತ್ತೆನಾಡ್ತಪ್ಪ
ಸುಳಿದ್ ನೋಡು ಬಂದಿದ್ದೀಯಾ ಹಾ ನಾನು ಹೋಗಿದ್ದೆ ಒ ಲಕ್ಕ ಮತ್ತೆ ಇವತ್ತು ಇವತ್ತು ನಿನ್ನೆ ಮಳೆ ಬತ್ತಲ
ಹಾ ಹಾ
ಹೋಗಿದ್ದ ಅವಲಕ ನೋಡ್ಕೊಂಡ್ ಬರಕ್ಕ ಲೋಕೇಶ್ ಇಂದ ನಾನ್ ಈಗ ಹೋಗಿ ಈಗ್ ಬಂದೆ
ಹೌದಣ ಮತ್ತೆ ಹತ್ತು ಗ್ಯಾಪ್ ಆಗವಾ
ಎ ಗಪ ಆ ಗಪ ಆಗೈ ತ್ತಪ್ಪಾ ಹಾಕಿನಿ ಅಲ್ಲ ಅಲ್ಲ ಅಲ್ಲ ಅಲ್ಲ ಬಿಟ್ಟನ ಕಡೆ ಅಷ್ಟೇ ಹಾ ಅಷ್ಟೇ ಬುಟ್ ನ ಚಟನಾ ಹಾ ಆಕಲ್ ಮತೆ ನಾನು
ಹ
ಮತ್ತೆ ಏನ್ಡ್್ದಾ
ಹಾ ಹಾ
ಹಾ ಅದಕ್ಕೆ ನನ್ಗ ೋನ್ ಹಚ್ಚಿದ ನನ್ಗ ಪಕ್ಕತ್ತ ತದು ಗೊಬ್ಬರ ಹ
ಹೌಮ್ಮ ಅದೇ ಕಪ್ಡ ಎಲ್ಲಾ ಸೇತಕ್ರ ಮನೆಯಲ್ಲನ ಹಾ ಅದೇ ಅದಕ್ಕೆ ನಿಮ್ಗೊನ್ ಸಿತಿಲ್ಲ ನಾ ಹೇಳಿನನೆ ಅಲ್ಲಿ ನಮ್ಮ ಫ್ರಂಡ್ ತಕ ಹ ಅದಕ್ಕೆ
ಅವಗ ಅಚ್ಚಿ ನೋಡಮ್ಮ ಗದ್ದೆಗೊಂದಿಸ್ಬೇಕ್ರ ಅವ ನೋಡಮ್ಮ ಎಲ್ಲಿನ ಕೆಳಂಗಾನ ಎಲ್ಲಿ ಕೆೇಳಂಗಂತ ಕೆಳಂಗ ನೋಡ ಮತ್ತಂತ ಫೋನ್ ಆ್ತ ನನ್ಗೆ
ಹಾ ಅದ ಅದ
ಹಳ ಪ ಜಸ್ ಮಾಡ ಕೈಯಾಳ ಸ್ವಲ್ಪ ಕೈಪಡುವಡ
ನಮ ಮ ಮಾ ಏಣ ಳ ಏ ಕೇತಾನು
ಕೇಳಿ
ಹಾ ಕಪ್ಲೀಟ್ ಆಯ್ತು ಬರ್ತದೆ ಇಲ್ಲೆಲ್ಲ ಕೃಷ್ಣ ಹಾ ಹಾ ಅಲೋ
ಅದ್ ಕಾಲೇಜ್ ಏನೈತೆ
ಏನ್ಾಗಿ್ರ ಕಾಲ ಅ ಓ ಹಲೋ
ಅದು ಕಾಲೇಜ್ದ ಏನ ಆಯ್ತಪಾ
ಏನಾಗಿಲ್ ಕಾಲೇಜ್ ಏನ್ದ
ಏನ ಮತ್ತದ ಏನ ಆಗದ ಅಂತಂದ್ರೆ ಅದ್ಕೇನ್
ಅದ ಏನಾಗಿಲ್ಲ ಈ ಗಾಡಿಯಲ್ಲಿ ಬಂದ್ವಿ ಅದಕ್ಕೆ ಆ ತರ ಸೌಂಡ್ ಕೇಳೈತೆ ಅಷ್ಟೆ
ಕಾಡುಮಂದ್ರೆ ಹ್ಮ್ ಹ್ಮ್ ಅದೇ ಮತ್ತೆ ಕಾಲೇಜ್ದ ಏನಾಯ್ತು ಏನ ಆಗಾಗಿದೆ
ಅದು ಅದು ಇದಕ್ಕ ಆಗ್ಬೇಕಂತ ಮಾಡನಿ ಅಷ್ಟು ಪೀಶ ಅದು್ ಬಿಟ್ಟಿದಾರೆ ಹಾಕಿಸ್ಬೇಕಂತ ಮಾಡನಿ ಸರ್ವರ್ ಬೇರೆ ಬಿಜಿ ಅಲ್ಲ ಬಿಜಿ ಐತೆ ಹಾ ಅದಕ್ಕೆ ಏನೋ ಆಕ್ಸಿಲ್ಲ
ಹ್ಮ ಇನ್ನ ಅದಕೆ ಹಾಕ್ಸಿಲ್ಲ
ಹಾ ಇನ್ನು ಹಾಕ್ಸಿಲ್ಲ ಅದಕ್ಕೆ
ಅದಕ್ಕೆ ಇದೇ ಏನ್ ಆಗಂಗಿಲ್ಲ ಅದಕ್ಕೆ ಕೇಳ ಏನಾಯ್ತು ನಿಂದ ಅಂತ ಹ್ಮ್ ಅದಕ್ಕೆ ಏನಾಯ್ತಪ್ಪ ನೋಡಮ್ಮ ಅಂತ ಇದ್ ಮಾಡ ಯಾವ್ದ ಗಾಡಿ ಸೊಂಡ್ ಯಾವ್ದ ಗಾಡಿ ಸೊಂಡ್ ಬರ್ತ್ತಲಾ
ಏ ನಮ ದೋಸ್ತ ಕಾಣವ ರೆಡ್ಡಿ ಅವ್ನು ಫುಲ್ ರಜಿಕದ್ ಬಿಟ್ಟವನೆ
ಹಾ
ಏನು ಹೇಳನು ಆಗಲ್ಲ ಅಂದೆ
ಹಾ
ಹರು ರೊಚ್ಚಿಗೆದ್ದವನೇ ಅವನ ಏನ್ ಹೇಳೋದು ಆಗೋದು ಅವನಿಗೆ
ಅಲ್ಲ ಊರಾನ
ಹಾ ಇಲ್ಲ ಊರಕ್ತ ಊರಕ್ ಬಂದ ಈಗ ಕಾಯಿ ಇಡುದು ಬಂದ ಅದ
ಹ ಸರಿ ಸರಿ ಅ ಮತ್ತ ಏನಂದ ಪರ್ಶು
ಪರ್ಶು ಅವ್ರರು ಎಲ್ಲ ಗಾಡ ಮ್ಯಾಗ ಹೋದ್ರ ಅವರುಷ್ಟೇ
ಹದ್ರ ಎಲ್ಲಾರ ಅವರು ಎಲ್ಲ ಹೋದ್ರ ಅವರು
ಹಾ ಹೋದ್ರು
ನಮ ಹಬ್ಬ ನನಗ ಅಲ್ಲಿ ನಡ್ಕೊಂತ ಬರ
ಹಾ ನಾ ಒಬ್ಬನೇ ನೋಡಪ್ಪ ನೆಡ್ಕತ್ ಬರವನ ಬರ್ಬೇಕಲ್ಲಪ್ಪಾ ಆದ್ರೆ ಬೇರೆ ಈ ಬಸ್ ಬೇರೆ ಟೈಮ್ ಟೈಮ್ ಸಿಗ್ತಲ್ಲ ನಮ್ ಕಾಲೇಜ್ ಸಲುವಿಗೆ ಮತ್ತೆ ಏನ್ ಮಾಡೋದಾಗಲ್ಲ ನಡ್ಕಂತಾದ್ರರು ಬರ್ಬೇಕಕ್ ಏನಾದ್ರು ಬರ್ಬೇಕಪ್ಪಾ
ನಡ್ಕಂತಲ್ಲ ಮತ್ತೆ ಅವನು ಅವ ಪರ್ಶು ಬಂದಲ್ಲ ಆ ಅವ್ನ್ ಗಾಡಗ ಬರಬೇಕಲ್ಲ
ಹೆಂಗ್ ಬರ್ತೋ ಒನ ಗಾಡಾಗ ಅಲ್ಲಿ
ಹಾ
ಇಲ್ಲಾನಾಣ್ಣ ಈ ಈ ಹಿಂಗಾಯ್ತಲ್ಲ ನಮ್ಮ್ ಮಂದಾರಿ ಈ ಮನೆ ದಾರಿಯಲ್ಲಿ ಬರ್ತಾ ಇದ್ದೆ ಅದ ಹಿಂಗ ಅಗಸ್ಯ ಹೊಂಟೀನಿ ಇಲ್ಲಿ ಆಗಸ್ಯದಿಂದ ಆಗಸ್ಯ ಗೆ ಹೊಂಟಿದ್ದೆ
ಹ್ಮ್ ಸರಿ ಸರಿ ಅಂದ್ರೆ ಹೋಗ ಹೋಗ
ಮತ್ತೆ ಏನ್‌ನಡ್ಡಪ್ಪ
ಹೇಳಿಲ್ಲ ಈಗ ನಾನನ್ ಹೊರಗಡೆ ಬಂದ ಮಾಡ ಜಿಗಗತ್ತು
ಹಾ ಹೌದೌದು
ಅ ಜಗ ಇತ್ತಲ್ಲಾನು ಹೊರಗಡೆ ಬಂದ ಸು
ಹಾ ಹಾ ಹಾ ಹಾ ಮತ್ತೆ ಊಟ ಆಯ್ತಾ
ಹ್ಮ್ ನಾನ್ ಊಟ ಮಾಡಿದ್ದೆ ಮಲ್ಕೂಂಡೆ ಸ್ವಲ್ಪ
ಹ್ಮ್ ಹ್ಮ್
ಮಲ್ಕೂಂಡು ಈಗ ಏದ್ದೆ
ಅದೇ ನೋಡೋನ್ ತಗ ನಾನ ಹೇಳ್ತ ಫೋನ ಸಿಗಿಲ್ಲ ಅಂತ ಹೇಳ್ ಕೇಳಿ ಹೇಳತ್ನಾ
ಹ ಯ ಶ
ಹಾ ಆಯ್ತ ಆಯ್ತು
ಅದಕ್ಕೆ ನ ಫೋನ್ ಅದಕ್ಕೆ ಫೋನ್ ಅಷ್ಟೇನೆಂತ
ಹಾ ಆಯ್ತು ಆಯ್ತು ಕೆಳ್ತಿನಿ ತಗೋ
ಅದು ಗಾಡ ಅಂದ್ರಲ ಗಾಡ್ದ ಏನಾಯ್ತಪಾ
ಅದೇ ಗಾಡಿ ಕೇಳಿ ಅದೇ ಮತ್ತ ಬೇಕಾದ್ರೆ ಹೇಳ ನೋಡಮ್ಮ ಕೇಳುತ್ತಾನೆ
ಅದೇ ಬೇಕಿತ್ತು ಗಾಡಿ ಅದಕ್ಕೆ ಏಕಡ ನೋಡನೆ ಅಂಗಂಗಿಲ
ಅದೇ ಆ ನೋಡು ಹಂಡ ಸ್ಯೆನ್ದ ಅಂದ್ರ ಹಂಡ ಸೈನ್ ಹ ಎಂಬತ್ತ ಆತ ಚಲೋ ಅದು ಗಾಡಿ
ಜಾಸ್ತಿ ಆಗಲ್ಲ
ನೋಡನ್ಂತ ಕೇಳ್ಐತೆ ಅವನು ಕೊಂಡಿದ್ದವನಾನ
ಅಲ್ಲ ಕಂಡೀಷನ್ ಮೇ ಆಗದ ಗಾಡಿ
ಚಲೋದ್ ಗಾಡಿ ನೋಡಕ್ ಚಲೋದ್ ಅದೇನ ಇಿಲ್ಲ ಒಂದು ಒಂದ್ ಇಯರ್ ಎಷ್ಟ ಆಯಐತ ತಗೊಂಡಿನ
ಹಾ ಹೌ
ಎಂಬತ್ತ ಆತನಾ
ಬಕಿ
ಹಲೋ ಹಲೋ ಎಂಬತ್ ಆಾವತ ನಾನೀಗ ಸದ್ಯೆ
ಹಾ ಕಡುಮ ಮಾಡಸ ಜಾಸ್ತಿ ಅಲ್ಲ
ಅದೇ ನೋಡಮ್ಮ ತಗ ಮತ್ತತ್ ನಿನ್ ಬೇಕಂದ್ರೆ ಹೇಳು ಕಡಿಮ ಮಾಡತಾವಮ್ಮ ಮತ್ತೆ ಕೇಳತ್ ತಗನು
ಬೇಕಾಯಲ್ಲ ಬೇಕಾದ ಅಂತಿಂದಲ್ ಗಾಡಿ
ಇೇ ಬೇಕಾದ್ರಂಟಲ್ಲ ಮತ್ತೆಫೋನ್ ಹಚ್ಚಿಲ್ಲ ಅಲ್ಲ ನೀ ಭಾಳ ದನ ಆಯತು ಅದಕ್ಕೆ ನಾನು ಅವನಿಗೆ ಹೇಳಲ್ಲ
ಹ ಇಗಳ ಅ ಬೇಕಾದ ಅದಕ್ಕೆ ಬೇಕಾದ ಅದ ಫೋನ್ ಹಚ್ಚಿದೆ ಹಗೆ ಅದ ಆತ ಅದನ್ನ ಆತ ಅಂತ ಇಷ್ಟು
ಹಾ ಹೌದೌದಾ
ಹಾಫುಲ್ ಕಂಡಡಿಷನ್ ಅದ ಗಾಡಲ್ಲ
ಯ್ ಗಾಡಿ ಚಲೋದು ಒಂದ್ ಒಂದ ವರ್ಷ ಆಯ್ತ ಅಂತ ಹೇಳಕೈ್ನಲ್ಲ ನನ್ಗ ಹ ಒಂದ್ ವರ್ಷದ್ದ ಅದ ಅವನು ಊರಿಗ ಉಂಟ ಬೆಂಗ್ಳೂರ್ ಗಂಟ ಹಾ ಅದಕ್ಕೆ ಅವ್ನು ಕೊಟ್ಟು ಹೋಗ್ತಾನೆ ಇಲ್ಲಿಗೆಲ್ಲ ಎಲ್ಲಪ್ಪ ಇಲ್ಲ ತಗೊಂಡಬಡೋಂತ ಕೊಟ್ಟೋದ ಅವನು
ಅದಕ್ಕೆ ಮತ್ತೆ ಕಂಡೀಷನ್ ಹತ್ರೆ ಗಾಡಿ ನೋಡ ಸ್ವಲ್ ನನ ಅರ್ಜೆಂಟ್ ಬೇಕ ಗಾಡಿ ಹೊಕ ಮ ಕಡಕ ಗದ್ದು ಪೈಿ ಬಾಳಾಗವನ ಈಗ ಹ್ಮ ಈ ಗದ್ದೆ ಹೊಲಗ ಈ ಕಡೆ ಈ ಕಡೆ ಕಡೆ್ದ ಅದಕ್ಕೆ
ಆಯ್ತಾಯಯ್ತ್ ಕೇಳಮ್ ತಗೋ ಕೇಳ್ ಮತ್ತ ಕೇಳ ಅಂತ ಕೇಳನ ಎಂಬತ್ ಸಾವರ ಹೇಳ್ರ ಮತ್ತೆ ನೋಡಮ ತಗೋ ಅವ್ನ ನಮ್ ಕೋಿದ್ದಾನ ಎಳ್ಗಸನ್ ಮತ್ ಕಡೆ ಮಾಡಸನ
ಕಡೆ ಮಾತ್ರ ಸ್ವಲ್ಪರಗಡ ಹಾ ಯಾಕಂದ್ರೆ ಸ್ವಲ್ ಬಾಳ ಆಚೆಿಂದ ನಿಂಬೆ ನಂಬಿ ಇರ್ತನ ಯಾಕಂದ್ರೆ ಅವ್ರ ಕೇಳಕಲ್ಲ ಬಾಳ
ಏ ಎಲ್ಲೆಲ್ಲಿ ಕಡಿಮ ಮಾಡಸ ತಗ ನೋಡ ಇವತ್ನೇ ಆಐ್ತಿ ಹಂಗನ್ ಮಾಡಿ ಎಷ್ಟು ಕಾಲರ್ ತಗ ಅಂತ ಹೇಳ್ದೇನ
ಹ ಎಷ್ಟು ಎಂಬತ್ತೇಳನಂತಲ್ಲ ಎಂಬತ್ತ ಅಂದ್ರ ಒಂದ ಎಷ್ಟು ಅರವತ್ತು ಬಿಡಲ್ಲ ಅನರ್ವತ್ತ ಆದ್ರ
ಏ್ ಅವತ್ ಬಿಡಲ್ವ ಅರವತ್ ಎಪ್ಪತ್ ಎಪ್ಪತ್ತೈದರ್ ತನ ಬಿಡ್ತಾನೆ ಎಪ್ಪತ್ತ್ ಮೂರ ಎಪ್ಪತ್ತರ
ಅಲ್ಲ ಎಪ್ಪತ್ತು ಲಾಸ್ ಎಪ್ಪತ್ತ ಇನ್ನುೂ ಕೊಡಂಗ
ನೋಡಮ ತಗ ಎಪ್ಪತ್ತಂದ್ರೆ ಕೇಳ್ಬೇಕ್ದ
ಎಪ್ಪತ್ತ ಎಪ್ಪತ್ತೆರಡು ರೂಪಾಯಿ ಕೇಳ ಮತ್ತ ಜಾಸ್ತಿ ಚಂದ ಅಂದ್ರ ಬಾಡ ಯಾಕಂದ್ರ ಬ ಬಾಳ ಅಂತ ಗಾಡಿ
ಆಸ್ಟ್ರಿಕ ಕೀಳ ವಸಿಂದ ಮ
ಹ್ಮ ಎಪ್ಪತ್ತ ಎಪ್ಪತ್ ಹಾ ಎಪ್ಪತ್ ಇತ್ತಪ್ಪತ್ತ ಎಡರ ತಕ ನೋಡ್ ಕೇಳ ಏನಂತಾನ
ಹಾ ಹಾ ಆಯ್ತ ಆಯ್ತು ಅಷ್ಟೇ ಮಾಡಿ ಅಪ್ಪತ್ತ ಕೊಡತು
ಅದೇ ಮತ್ತ ನರ್ ಆಶಿ ಕಾಡ ಎಲ್ಲ ನಮ್ಮ್ ನಮ್ಮ್ ಹೆಸರುಲಾ
ಹ ಹ ಅವನೇ ಮಾಡಿಿಕ ಕೊಡ್ತಾನ ಆಯ್ತಾ ಅವನೇ ಮಾಡಿಿಕೊಡ್ತಾನ
ಸರಿ ಎಷ್ಟು ಒಳ್ಳದನ್ ಗ ಡಾನ್ಸ್ ಅದ
ಹಾ ಓಡ್ಯದ ಅಷ್ಟೇ ಸರಿಯಾಗಿ ಓಡ್ಯದ ಕೇಳ ಹೇಳತ್ತಗ
ಹಾ ಸರಿ ಕೇಳೋಣ ಸ್ವಲ್ಪ
ಹಾ ಆಯ್ ಸತ್ಯ ಮಾಡತ ಎಂದಾಡ ಹಿಂದಾಡು ಮಾಡ್ತ ಹಾ ಎಂದಾಡು ಮಾಡ್ತಾ
ಸ ಸ್ವಲ್ಪ ಜಲ್ದ ಚಾಕ್ ಅಂತೇಳ ಸ್ವಲ್ಪ ಜಲ್ದಿ ನನ್ ಹೇಳ ಅಂದ್ರೆ ಅಮೌಂಟ್
ಹಾ ಆಯ್ತ ಆಯ್ತು ಸರಿತ ಷ ಹಾ ಸರಿರ್ತಾವ ಯತ್ನ
ಹಾ ಸರಿ ಹೇಳಲ